ನವಸ್
ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ
ನಾವು ಚೆನ್ನಾಗಿದ್ದೀವಿ
ಏನು ಮಾಡ್ತಿದ್ದೀರಾ
ಏನಿಲ್ಲ ಆಗ್ಲೆೇ ಸುಮ್ನೆ ಹಂಗೆ ಸುಮ್ನೆ ಕೂತಿದ್ದೆ
ಹೌದಾ ಯಾಕೆ ಏನಾಯ್ತು
ಏನು ಆಗಿಲ್ಲ ಸುಮ್ನೆ ಕೂತಿದ್ದೆ ಅಷ್ಟೆ
ಅದೇ ಏನಾದ್ರು ಮಾಡ್ಬೇಕು ಹಲ್ವಾ ಸುಮ್ನೆ ಕೂತಿರ್ಬಾರ್ದು ಜೀವನದಲ್ಲಿ ನೀವು ಮುಂದೆ ಹೋಗ್ಬೇಕಂದ್ರೆ ಏನಾದ್ೂ ಮಾಡ್ತಾ ಇರ್ಬೇಕು
ಏನ್ ಮಾಡ್ಬೇಕು ಹೇಳಿ ನೀವ ಮಾಡಣ
ಏನಾದ್ೂ ಒಂದು ವಿಚಾರದಲ್ಲಿ ತಗ ತೊಡಗ್ಬೇಕು ತಡಗಿ ಸಿಕ್ಕ ಕಳ್ಳಿರ್ಬೇಕು ಕಂಡಿರ್ಬೇಕು ಹ್ಮ್
ಏನ್ ಗೊತ್ತಾ ಹೀಗೆ ನಮ್ಮ ನಮ್ಮೂಊರಲ್ಲಿ ಇವತ್ತು ಒಬ್ಬ ಅಣ್ಣಾಗೆ ಅಪಘಾತ ಹಾಗಿ ಮೃತಪಟ್ಟಿದ್ದಾರೆ
ಏನಾಗಿತ್ತು ಅಪಘಾತ
ಹಾ ಅಪಘಾತ ಹಾಗಿ
ಹಾ
ಅಡಿಲಿ ಹೋಗ್ತಿದ್ರಂತೆ
ಹಾ
ಹ್ಮ ಕಾರಿಗೆ ಡಿಕ್ಕಿ ಹೊಡ್ಕೊಬಿಟ್ಟು ಅಲ್ಲೆ ಆ ಜಾಗದಲ್ಲಿ ಹಂಗೆ ಮೃತಪಟ್ಟಿದ್ದಾರೆ ನನ್ಕಿಂತ ಒಂದ್ ನಾಕು ವರ್ಷ ದೊಡ್ಡವರು ಪಾಪ ಅವರಿಗೆ ಒಬ್ಬ ಒಬ್ಬನೇ ಮಗ
ಹ ಅವರಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ
ಅವರಪ್ಪ ಸಿಆರ್ ಪಿ
ಅವರ್ ಅಮ್ಮ
ಸಿಆರ್ ಪಿ ಯೋಧರು
ಅವರಮ್ಮ
ಅವ್ರಮ್ಮ ಮನೆ ಕೆಲ್ಸ ಮಾಡ್ಕೊಂಡು ಹೊಲ್ಲ್ ಕೆಲ್ಸ ನೋಡ್ಕೊಂಡ್ ಮನೇಲಿ ಇತ್ತು
ಇಗ ತಿಳಸಿದ್ರ ಯಾವಾಗ ಆಗಿದ್ದು
ಇಬರು ಹೆಣ್ಮಕ್ಳಾದ್ಮೇಲೆ ಇವನು ಇವರು ಆಗಿದ್ದಿದ್ದು ಇವನೊಬ್ಬ ಮಗ ವಂಶೋದ್ಧಾರ ಕೈನ
ಹ್ಮ್ಮ್.
ಹ್ಮ್ ಅವ್ರಿಬ್ಬರ ಅಕ್ಕ ಅವ್ರಿಗೂ ಮದ್ವೆ ಆಗಿ ಇಬರಿಗೂ ಆಗಿದೆ ಇಬ್ಬರ ಅಕ್ಕ ಅವ್ರಿಗೂ ಮದ್ವೆೆ ಆಗಿ ಗಂಡನ್ ಮನೆಗ ಹೋಗಿದ್ದಾರೆ ಹಗ ಬಣ್ಣ ಒಬ್ಬರೇ ಇದ್ದಿದ್ದು
ಹಾ ಮಾಪಾಕ್ಕ ಹೊರಮ್ಮ ಒಬ್ಬರೇ ಇರ್ತಾರೆ ಅವ್ರಪ್ಪಕ್ ತಿಳಸಿದಾರಾ
ಹಾ ಅದು ಎಲ್ಲಿ ಭದ್ರಾವತಿಯಲ್ಲಂತೆ ಅವರು ಕೆಲ್ಸ ಮಾಡ್ತಿದ್ದಿದ್ದು
ಹಾ
ಅಲ್ಲಿ ಮೇಲು ಸೇತುವೆ ಅಂತ ಅಂತಾರಲ್ಲ
ಹಾ ಹಾ
ಅಲ್ಲಿ ಹೋಗಿ ಹಂಗೆ ಡಿಕ್ಕಿ ಹೊಡ್ಕೊಂಡು ಅಲ್ಲೇ ಆ ಜಾಗದಲ್ಲೇ
ಹೋಗಿದ್ರ ಅಲ್ಲಿಗೆ
ಕೆಲ್ಸ ಅಲ್ಲೇ ಮಾಡ್ತೀರಿ ದೇವ್ರು
ಏನ್ ಕೆಲ್ಸ ಮಾಡ್ತಾ ಇದೀಿ ್ದ
ಏನೋ ಕೆಲ್ಸ ಮಾಡ್ತಿದ್ರಂತೆ ಭದ್ರಾವತಿಲಿ
ಸ್ವಲ್ಪ ಹೇಳಿ
ಹೈ ಖ ಹಾ ಹೇಳ್ದ ಹೇಳಿ
ಹಾ
ಮತ್ತೆ
ನ್ ಹೇಳ್ಬೇಕು ಈ ದುಃಖ ವಿಚಾರಗಳು ಕೇಳಿದ್ರೆ ಮನ್ಸಿಗೆ ಪ್ಪಳಕೆ ಆಗಲ್ಲ
ಹಂಗೆ ಒಂದಾದ್ಮೇಲೆ ಒಂದು ನಮ್ ಮೂರಲ್ಲಿ ಯಾಕೋ ಸಮಯನೇ ಸರಿ ಇಲ್ಲ ಅನ್ಸ ಅನ್ಸುತ್ತೆ ಹ್ಮ್ ಮೊನ್ನೆ ಹಾಗೆ ಒಬ್ಬ ಹುಡುಗ ಹೋಗಿ ಅವರ ಅಜ್ಜಿ ತಲೆಗೆ ಹೊಡದ್ಬಿಟ್ಟವನನೆ ಅದು ಎರಡು ಭಾಗ ಹಾಗಿ ಯಾವಜ್ಜಿಸಸ ತೊಗ್ಬಿಟ್ಟವ್ರಿ
ಉಡುಗಾನ
ಕುಡ್ದವ್ರೆ
ಹ ಹೌರ ಗಂಡನ
ಗಂಡ ಅಲ್ಲ
ಹಾ ಮಮ್ಮ ಹ ನಾ ಹೊಡ್ದಿರೋದು ಓ
ನಮ್ಮಗೆ ಕುಡ್ದ್ರೆ ಚೆನ್ನಾಗ ಅಯ ನಾ ನ್ನನ್ನೇ ಇಲ್ಲ ಏನ್ ಮಾಡ್ತಿದೀನಿ ಅಂತ ಅವರು ಸುಮ್ಮ್ನೆ ಏನ ಲ್ಲ ಬಿಡು ಅಂತ ಕೋಪಲ್ಲ ಹೊಡ್ದ್ ಬಿಿಟ್ಟ ಅವ್ರು
ನೋಡುದ್ರ ನಾವ
ಹ್ಮ ಹೀಗೆ ಎಲ್ಲಾ ವಿಚಾರನು ಕೇಳಿದ್ರೆ ಒಂಥರ ಮೈಯೆಲ್ಲ ಸುಮ್ಮ ಅಂತದೆ ಯಾವ ಸಮದಲ್ಲಿ ಏನ್ ಆತದೋ ಅಂತಾನೇ ಗೊತ್ತಾಗಲ್ಲ ಹ್ಮ್
ನೀ ಒಳ್ಳೆಯರ್ಗೆ ಈ ತರ ಮಾಡತಾರ
ಹ್ಮ್ ಆದ್ರೂನು ಚಿಕ್ಕ ಚಿಕ್ಕ ಹುಡುಗುರೆಲ್ಲ ಸ ಆಯ್ತಾವ್ರೆ ಅದೇ
ಹ್ಮ
ಹಾಗು ಒಂದ್ಸಲ ಹಂಗೇನೆ ನಮ್ಮೂರಲ್ಲಿ
ವೇದ
ಮೂವಾರ ಹುಡುಗರು ಕೆಲ್ಸಕ್ ಹೋಗ್ತಿದ್ರು ಅಲ್ಲಿ ಊರ ಹತ್ರ
ಹಾ
ಅವರು ಹಾಗೇನೆ ಹೋಗಿ ಅವ್ರಿಗೂ ಹಿಂಗೆ ಅಪಘಾತ ಆಗಿ ಒಬ್ಬಣ್ಣ ಅಲ್ಲೇ ಸತ್ತೋಗ್ಬಿಟ್ಟಿದ್ರು ಇನ್ನ ಬಣ್ಣಂಗೆ ಕಾಲ್ ಮುರಿದೋಗಿತ್ತು ಇನ್ನೊಬ್ಬಣ್ಣ ಒಂತ ತರ ಮಂಕ ಅಗ್ಬಿಟ್ಟಿದ್ರು ಹ್ಮ್
ಹ
ಹೌರು ಹೊತ್ತೋಗಿರೋ ಒಬ್ಬಣ್ಣಂಗೆ ಒಬ್ಬಕ್ಕ ಇಬ್ರು ಹುಡುಗೂರು ಇದ್ರು
ಹಾ ಮಕ್ಕಳಾ
ಹಾ ಮಕ್ಕಳು ಮೂವಾರು ಮೊದಲು ಮಗಳು ಸತೋದಲು
ಹ
ಮತ್ತೆ ಎರಡನೇ ಮಗ ಇದ್ದಾನೆ ಮೂರನೇ ಮಕ್ಕ ಬ ಸತ್ತಗನಿ
ಏನ್ ಆಾಯ್ತಾ ಅವ್ರಗೆ
ಅದೇ ಅಪಘಾತ ಆಗಿದ್ದು
ಹಾ
ಮೂರ್ನೇ ಮಗ ಅಪಘಾತ ಆಗಿದ್ದು ಇಬ್ರು ಹೋಗವ್ರ ಇಬ್ಬರು ಮಕ್ಳನುನುವ ಅಣ್ಣ ತಮ್ಮ ಇನ್ನೊ ಬುಡ್ಗ ಮೂವರು ಆದ್ರೆ ಲ್ಲಿ ದೊಡ್ಡ ದೊಡ್ಡ ಮಗಂಿ ಏನಾಗಿಿಲ್ಲ ಸುಮ್ನೆ ಒಂಥರ ಮಂಕ್ ಆಂಗಬಿಟ್ಟಿದ್ದ ಅಷ್ಟೇ ಸ್ವಲ್ಪ ದಿನ
ಏನಾಗಿತ್ತ ಅಂದ್ರೆ ಅ ಡಕ್ಕಿ ಕೊಡ್ ತಿರತ ಅತನು
ಸ ಬಸ್ಸಿಗೆ ಹೊಡ್ದಿರದು
ನರ ವೀಕ್ ಆಗಿರುತ್ತೆ ತಿಳಸುತ್ತೆ
ಹ್ಮ್ ಏನು ಮತ್ತೆ ಈಗ ಸರಿ ಹೋಗಿದ್ದಾರೆ ಈಗ ಚೆನ್ನಾಗಿದ್ದಾರೆ
ಹ್ಮ್ ಚೆನ್ನಾಗಿದ್ರೆ ಅಷ್ಟೇ
ಹ ಮೂರನೇ ಮಗ ಚಿಕ್ಕ ಮಗನು ಸತ್ ತೊದ ದೊಡ್ಡ್ಮದ್ಲು ಈಗ ಒಬ್ ಬೇ ಒಬ್ಬ ಮಗ ಇದ್ದಾನೆ ಮೂವಾರ ಮಕ್ಳ ಇರ್ಬೇಕ್ರೆ ಈಗ ಒಬ್ಬ ಮಗ ಹೊಳ್ದವನಿ
ಇದು ಚಿಕ್ಕ ವಯಸ್ಸಲ್ಲಿ ಸತ್ತೋದ್ರೆ ಏನ ಅಂದ್ರೆ ಸ್ವಲ್ಪ ದಿನ ನೋವಿರುತ್ತೆ ಚಿಕ್ಕ ಮಗು ಅಲ್ಲ ಅಲ್ಲ ಅದೇ ಹೇಳ್ತಿದೀನಿ ಏನು ಅಷ್ಟೇ ಇಷ್ಟೊ್ ಅನ್ಸೆಲ್ಲ ದೊಡ್ಡೋರಾದ್ಮೇಲೆ ಬಿಡದು
ಅವಕ್ಕಂಗೆ ಮದುವೆ ಆದ್ಮೇಲೆ ಅಲ್ಲೇ ಅವಕ್ಕನೇ ಏನೋ ಸತ್ತೋಗಿದ್ದು
ಏನ ಆಕ್ಕ ಏನ್ ಅದಕ್ಕೆ ಸತ್ತೋದ್ರು
ಗಂಡ ಬಗ್ೇನ ಅವ್ರ ಜ ವಿಷ್ಯ
ಹ ಹಾ ಹಾ ಮನೇೆಯಲ್ಲಿ ನೋಡ್ ಹಾಕೋತಿದ್ದಿಲ್ವಾ ಸರಿಯಾಗಿ
ಅದೇಏನೋ ಗೊತ್ತಿಲ್ಲ ಅವಕ್ಕ ಹಂಗೆ ವಿಷ ಕುೂಡ್ದ ಸತ್ೋಗಬಿಟ್ರು
ಹಾ
ಹ ಇಲ್ಲಿ ಅಣ್ಣನು ಹಿಂಗ್ ಸತ್ತೋದ್ರು
ಹ ಇನ್ನೊಬ್ಬಣ್ಣ ಆಯ್ತ ್ದರೆ
ಇನ್ನೊಬ್ ಬಣ್ಣ ಇದ್ದಾರೆ ಈಗ
ನಮ್ಮೂರಲ್ಲಿ ನಮ್ಮ್ ಮನೆ ಮುಂದೆನೆ ಒಬ್ಬ ಒಂದು ಕೃಷಿ ಉಂಡ ಅಂತ ಇದೆ
ಹ್ಮ್
ಅಲ್ಲಿ ಅಷ್ಟೇ ಒಂದ್ ಚಿಕ್ಕ ಮಗು ಎರಡುರ್ಷ್ಟ ಮರಸಷ್ಟ ಅಷ್ಟ ಆ ಮಗು ಅಷ್ಟೇ ಇ ಚಟಕೆ ಅಂತ ಬಂದಿದೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಇಂತ ಕಡೆ ಆ ಎಣ್ಣೆ ಆಹ ಬಾಟಲ್ ಇರುತ್ತಲ್ಲ ಅನ್ ಕಟ್ಟಿ ಬಿಡ್ತಿದ್ರು ಅವ್ರ ಮನೆಯವರೆಲ್ಲ ಅವನು ಎಷ್ಟ ಚೆನ್ನಾಗ್ ಹೊಡಿತಿದ್ದ ಗೊತ್ತಾನ ಊರವರು ಎಲ್ಲಾರುನು ಅಷ್ಟೇ ಹೊಡಿತಿದ್ರು ಅಲ್ಲಿ ಜುಡಿತಾ ಇದ್ರು ಎಲ್ಲಾರು ಬಾತಕೊಳ್ಳಿ ಬಾತ ಕಳಿ ಅಂತ ಕರತಾ ಇದ್ರು ಅವನ ಅಷ್ಟೇ ಕ್ಯೂಟ್ ಅಷ್ಟೇ ಚೆನ್ನಾಗಿದ್ದವನನು ಸೇ್ ಆ ಒಳ್ಳೆ ಬತು ಕೊಳ್ಳಿಡ್ ಗೆ ಹೊಡಿತಾ ಇದ್ದ ಆ ಹ ಮತ್ತೆ ಒಂದ್ ದಿವ್ಸ ಅವನು ಹೇಗ್ ಗೊತ್ತಿಲ್ಲ ಅಂದ್ರೆ ಎಲ್ಲಾ ಸ್ವಲ್ಪ ಅವ್ರಗೆ ಉುಮ್ಮಸ್ ಕೊಟ್ಬಿಟ್ಟಿದ್ರು ಊರಲ್ಲಿ ಇರೋದು ಮನೆಯವರೆಲ್ಲ ಅಂದ್ರೆ ಹೇಳಿದ್ರು ಏವನ್ಗೆ ಡಬ್ಬ ಬಿಟ್ಟ ಅಂದ್ರೆ ಹೆಂಗಿದು ಹೊಡಿತಿದ್ದನಲ್ಲಾ ಡಬ್ಬಾ ಇಲ್ದಿರಾನೆ ಹೊಡಿತಾನೆ ಅಷ್ಟ ಚೆನ್ನಾಗಿ ಹೊಡ ನೋಡಿ ಹೆಂ ಹೆಂಗೆ ಅಂತ ಹೇಳಿದ್ರು ನೋಡುದ್ರೆ ಅವನು ಮ ಇದು ಬೆಳಿಗ್ಗೆ ಒಂದ್ ದಿವ್ಸ ಮಾರ್ನೆ ದಿನ ಅವ್ರ ಮನೆ ಇರೋದು ಆಹ ಒಂದ್ ಎರಡು ಮೂರು ತೋಟಗಳು ಬಿಟ್ಟು ಆ ಸೈಡು
ಹ್ಮ್
ಅ ಅವರ ಅಣ್ಣ ತಮ್ಮಂದ್ರು ಮನೆಗಳೆಲ್ಲ ಈಸೆಡಿರೋದು ಅಣ್ಣ ಅವರು ಕೃಷಿ ಹೊಂಡ ನಮ್ಮನೆ ಮುಂದೆ ಇರೋದು ನಾವು ಅಲ್ಲೆಲ್ಲಾ ನಮ್ಮ ಅಕ್ಕ ನಾನು ಎಲ್ಲಾನೂ ಈಚಿಡ್ತಿದ್ದೀಿ ಆ ಆ ಸಮಯದಲ್ಲಿ ಅವನು ಮನೆಯಿಂದ ಬೆಳಿಗ್ಗೆನೆೇ ಬಂದ್ಬಿಟ್ಟಿದ್ದಾನೆ ಬಂದು ಹಕೋ ಬಿಟ್ಟ ಬಿಟ್ಟಿದ್ದಾನೆ ಅದು ಅವರ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಹೀಗೆ ಅವರಮ್ಮ ಅವರ ಮನೆಯಲ್ಲಿರೋರೆಲ್ಲರನು ಎಲ್ಲೋದು ಇಲ್ಲ ಅಂತ ಹುಡು ಹೋಗತಿದ್ದಾರೆ ಬೆಳಿಗ್ಗೆ ದಾ ಎಲ್ಲೂ ಸಿ ಹಾಕಿಲ್ಲ ಆಮೇಲೆ ಇಲ್ಲೇ ಮನೆ ಹತ್ರ ಎಲ್ಲ ಬಂದಿದ್ದಾರೆ ಅವ್ರ ಅಣ್ಣ ಮನೆ ಹತ್ರ ಎಲ್ಲೂ ಕಾಣಸಿಲ್ಲ ಅಲ್ಲೇ ಕುಂಟೆ ಹತ್ರ ಹೋಗಿ ಇಳದುು ಒಂದ್ಸಲಿ ಅಹ ನೋಡಿದರೆ ಅಲ್ಲ ಸರಿಯ ಕಾಣ್ಸಿಲ್ಲ ಮತ್ತೆ ಈಗ ಸಂಜೆ ಹ ಯಾರೋಯ್ತ ಕೊಂಡು ಬೆಳಿಗ್ಗೆ ಅವನ್ ಈ ಸೈಡ್ ಈ ಸೈಡ್ ಅಂದ್ರೆ ಈ ಕಡೆನೇ ಬರ್ತಿದ್ದ
ಹಾ
ಅಂತ ಹೇಳಿದ್ರಂ ತೆ ಆಮೇಲೆ ಒಂದ ಮೂರ್ ನಾಲ್ಕ್ ಜನ ಹೀಗೆ ಕುಂಟೆಯಲ್ಲಿ ನೋ ಮತ್ತೆ ಸಂಶಯ ಬಂದು ಎಳದಿದ್ದಾರೆ ನೋಡಿದ್ರೆ ಅಲ್ಲಿಳಗ ಒಗಡೆ ಮೋಟಾರ್ ಇರುತ್ತಲ್ವಾ ಮೋ ರ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾನೆ ಬ ಇದು ದ ಎಲ್ಲಾನು ನೀರ್ ತುಂಬ ಹಬಿಟ್ಟಿದೆ ಅವನು ಪಪತ್ ಚಿಕ್ಕ ಮಗು ಬೇರೆೆಯ ಎಲ್ಲ
ಹ
ಆ ಮತ್ತೆ ತಿರ್ಗಾ ಅವ್ರಪ್ಪ ಅವರಮ್ಮಗೆ ಎಷ್ಟೋ ದಿನಗಳ ಎಷ್ಟೋ ವರ್ಷಗಳಾದ್ಮೇಲೆ ಗಂಡು ಮಗುವ ಿದ್ದು ಅವನು ಉಲ್ಟೋದ ಆಮೇಲೆ ಕೇಳ ಇ್ಯೋಕೆ ಅವ್ರಮ್ಮ ಅವ್ರಪ್ಪ ನೋಡಕ್ಾಗಿಲ್ಲ ಆ ಸಮಯದಲ್ಲಿ
ಹ್ಮ್
ಆ ಮತ್ತೆ ತಿರ್ಗಾ ದೇವ್ರು ಅದು ಇದು ಎಲ್ಲಾ ಕಡೆ ಹೋಗಿ ಮತ್ತೆ ತಿರ್ಗಾ ಹೇಗೋ ಮಾಡಿ
ಹಾ
ಮತ್ತಿದಗ ಮೊನ್ನೆ ನೇ ರೀಸೆಂಟ್ ಆಗ ಏನೋ ಪಾಪು ಹುಟ್ಟಿದು ಅಂತ ಹೇಳ್ತಾ ಇದ್ರು ಗಂಡ ಪಾಪು ನಣಪಾಪು ಪನ ಹುಟ್ಟಿರ್ಬೇಕು
ಹ್ಮ್ ಯಾವ್ದಾದ್ೂ ಆಗ್ಲಿ ಚೆನ್ನಾಗಿದ್ರೆ
ಸಾಕು ಅಷ್ಟೆ ಆಹ ಆ ಆ ಘಟನೆ ನಡೆದಾಗಿಂದ ಯಾರೂ ಈಗ ಅಲ್ಲ ಹೋಗದೇ ಇಲ್ಲ
ಹಾ ಮತ್ತೆ ಎಲ್ಲರಿಗು ಭಯ ಬಂದ್ಬಿಡುತ್ತೆ ಅಲ್ವಾ
ಆಹ ನಾನು ನಮ್ಮ ಅಕ್ಕ ಅವರೆಲ್ಲ ನಾನೆಲ್ಲಾ ಅಂದ್ರೆ ನನ್ಗೆ ಈಜಲುೂ ಅರ್ಧ ಬರ್ತ ಬರ್ತಿತ್ತಷ್ಟೆ ಆ ಸಮಯದಲ್ಲಿ ನಮ್ಮಮ್ಮ ನನಗೆ ಅಹ್ ಅಗ್ಗ ಕಟ್ಟಿ ಹಿಂದೆಗಡೆ ಕಳ್ಸ್ತಿದ್ರು
ಒಂದು ಸಲಿ ನಿಮ್ಮ ದೂರವಾಣಿಯನ್ನು ನೋಡಿ ಅಡಿ ದೀಪ ದೀಪಮ ಇತ.
ಹ
ಹ್ಮ್ಮ್. ನಾ ಅ ಎೋ ಹ